ಹಾ ಹೇಳು ನಾನು ಎಂತ ಇ ಹ್ಮ್ ಹ್ಮ್
ಮಕ್ಳಿಗೆ ಒಂದು ಮೊಬೈಲ್ ಅನ್ನು ಓದಕ್ಕೆ ಅಂತ ಕೊಡ್ಬೇಕು ಅ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆ ನೋಟ್ಸ್ ಕೊಡ್ಬೇಕು ಅದನ್ ಬಿಟ್ಟು ಅರ್ ಅರ್ಧ ಅರ್ಧ ಮಾಡಿ ಈ ಕಡೆ ನೋಟ್ಸು ಸರಿಯಾಗಿ ಕೊಡೋದಿಲ್ಲ ಏನ ಮೊಬೈಲ್ ಅಲ್ಲೇ ಪಿ ಡಿ ಎಫ್ ಕರ್ಜಿ ಮೊಬೈಲ್ಲ್ಲಿ ಓದ್ಕೊೋ ಅ್ರೆ ಈಏಗೆ ಓದ್ಕೊಳ್ತಾರೆ
ಅಂತ ಕಷ್ಟ ಆಗುತ್ತಲ್ ಮಮ್ಮ ಮೊಬೈಲ್
ಹೌದು ಆ ಇಲ್ಲ ಅಂತಂದ್ರೆ ಬರ್ಯೋದ ಹೋಗ್ಬಾರ್ದು ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ
ಹ್ಮ್ ಮತ್ತೆ ಬರಿಯಕು ಕಷ್ಟ ಆಗುತ್ತೆಲ್ ಹಾಸ್ಟೆ ಹಂಡ್ರೆಡ್ ಟು ಹಂಡ್ರೆಡ್ ಪ್ೇಸ್
ನೀನ್ ಯೋಚನೆ ಮಾಡು ಹೌದು ಮಕ್ಕಳು ಇವಾಗ ಹೆಂಗ ಆಗಿದೆ ಅಂದ್ರೆ ಮೊಬೈಲ್ಲ್ಲಿ ಓದ್ತಾ ಇರೋ ಮಕ್ಕಳು ಜಸ್ಟ್ ಓದ್ಕೊೊಂಡತ ಹೋಗ್ತಾರೆ ಪ್ರಾಕ್ಟೀಸ್ ಮಾಡೋದಿಲ್ಲ ಬುಕ್ಕು ಪೆನ್ ಇಟ್ಕೊಂಡು ಬರಿಯೋದೇ ಇಲ್ಲ ಅಂತವ್ರರಿಗೆ ಮೂರ್ ಗಂಟೆ ಕುೂತ್ಕೊಂಡು ಎಕ್ಸಾಮ್ ಬರಿೀಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಆಗತ್ತ ಅಂದ್ರೆ ಅಷ್ಟು ಕಷ್ಟ ಆಗತ್ತೆ ಬಿಕಾಸ್ ಅವ್ರ ಹ್ಯಾಂಡ್ ರೈಟಿಂಗ್ ತುಂಬಾ ಸ್ಲೋ ಆಗುತ್ತೆ ಅವಾಗ ಮ ಕಲು ಓದಿ ಓದ್ರಿ ಬರಯೋದಕ್ಕೆ ಕೈಯೇ ಹೋಗೋದಿಲ್ಲ ಸೊ ಅಂತದರಿಗೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಇವರು ಕರೆಕ್ಟ್ ಆಗಿ ನೋಟ್ಸ್ ಕೊಡಬೇಕು ಒಂದು
ಹ್ಮ್
ಇಲ್ಲ ಅಂದ್ರೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರಬೇಕು ಬರೆಯೋದೇಗೆ ಯಾವ್ತಥರ ಬರೀಬೇಕು ಅಂತ ನಾವೆಲ್ಲಾ ಓಕೆ ದೊಡ್ಡವರು ಇದನ್ನೆಲ್ಲ ಮಾಡ್ತ ಹೋಗ್ತೀವಿ ಇವಾಗ ನಮ್ಮ ತಂಗಿಯ ಅವರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಅವ್ರಗೂ ಅಷ್ಟೇ ಹೋಮ್ ವರ್ಕ್ ಏನಾದ್ರು ಕಳಸೋದಾದ್ರೆ ಆನ್ಲೈನ್ಲ್ಲೇ ಕಳಸೋದು ಮೊಬೈಲ ಅಲ್ಲಿ ಕಳಸೋದು ಆ ಥರ ಮಾಡ್ತಾರೆ
ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಯಾವಾಗ ಕೊರೋನಾ ಬಂತಲ್ಲ ಅವಾಗ ಆನ್ಲೈನ್ ಕ್ಲಾಸಸ್ ಇಂದ ಸ್ಟಾರ್ಟ್ ಆಗಿರೋದು ನೋಡ್ ಹಾರ್ಟಿಕಲ್ ಕಲ್ಚರ್ ಫಸ್ಟ್ ಅವಾಗರ್ಲಿಲ್ಲ ಅವಾಗ ಸ್ಕೂಲ್ ಅಲ್ಲೇನೆ ನೋಟ್ಸ್ ಬರೆತಿದ್ರು ಹ ಡಿಟೆಕ್ಟ್ ಮಾಡ್ತಿದ್ರು ಸ್ಟೂಡೆಂಟ್ಸ್ ವರ್ಕ್ ಕೊಡ್ತ್ ಬಟ್ ಇವಾಗ ಇವಾಗ ಏನಾಗಿದೆ ಅಂದ್ರೆ ಇವಾಗಿಂದ ಆನ್ಲೈನ್ ಕ್ಲಾಸಿಂದ ಎಲ್ಲಾರು ಇನ್ನೇ ಡಿಟೆಕ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತಂದ ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ ಅವಾಗ ಮಕ್ಕಳ ಮಕ್ಳು ಮನೇಲಿ ಬರ್ಕೊತಾರೆ ಅಂತ ಬಟ್ ಇವಾಗಿನ ಮಕ್ಕಳ ಏನ್ ಮಾಡ್ತಾರೆ ಅದ್ಕ ಯೂಸ್ ಮಾಡಿಕೊಳಳ್ಳ ಬೇರೆ ಯೂಸ್ ಮಾಡ್ಕೊಳ್ತಾರ ಓದಕಂತ ತಗೊಂಡು ಬೇರೆ ಕೆಲಸ ಮಾಡೋದು ಚಾಟ್ ಮಾಡೋದು ಮೆಸೇಜ್ ಮಾಡೋದು ಲೈಕ್ ಈ ತರ ಮಾಡ್ತಾರೆ
ಹೌದು ಬಿಕಾಸ್ ಮುಂದ ಟೀಚರ್ಸ್ಗೂ ಗೊತ್ತಿರ್ಲಿಲ್ಲ ಓಕೆ ಈ ತರ ಎಲ್ಲಾ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕ್ಲಾಸ್ ಕೂಡ ಮಾಡ್ಬಹುದುಗೆಲ್ಲ ನೋಟ್ಸ ಸೆಂಡ್ ಮಾಡಬಹುದು ಅಂತ ಅವಾಗೆಲ್ಲ ಗುರುಕುಲ ಸಿಸ್ಟಮ್ ತರ ಇರ್ತಾತ್ತು ಓದ್ಬೇಕು ಅಂತ ಅಂದ್ರೆ ಬಟ್ ಇವಾಗ ಟೆಕ್ನಾಲಜಿ ಆಕ್ಚುಲಿ ಇವಾಗ ಏನ್ ಏನ್ ಗೊತ್ತಾ ನಾನು ನೈನ್ತ್ ಅಲ್ಲಿ ನನಗೆ ಯಾವಾಗ ಕೊರೋನಾ ಸ್ಟಾರ್ಟ್ ಆಗಿದ್ದು ಅಂತಂದ್ರೆ ನೈನ್ತ್ ಸ್ಟಾರ್ಟಿಂಗ್ ಅಂತಂದ್ರೆ ನಂದು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲ ಎಂಡಿಂಗ್ ಅಲ್ಲಿ
ಹಾ ಹೌದೌದು
ಹಾ ಏಟ್ ಎಂಡಿಂಗಲ್ಲಿ ಸ್ಟಾರ್ಟ್ ಆಯ್ತು ಅಂತ ಬಟ್ ಆ ಕೊರೋನಾ ಫು ಬೇರೆ ಕಂಟ್ರಿಲ್ಲಿ ಚೀನಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಅಲ್ಲಿ ಇತ್ತು ಕೊರೋನಾ ನಮ್ ಇಂಡೆ ಬರೋದಕ್ಕೆ ತುಂಬ ಲೇಟ್ ಆಯತಲ್ವ ಆ ಟೈಮಲ್ಲಿ ಆಲ್ರೆಡಿ ನನ್ಸ್ಕೊಳ್ಳದೆ ಯತ್ ಎಕ್ಸಾಮ್ ಕಂಪ್ಲೀಟಾಗಿ ನೈನ್ತ್ ಸಿಲಾ ಬಸ್ನ ಸ್ಟಾರ್ಟ್ ಮಾಡಿದ್ರು
ಹ್ಮ್
ಫಸ್ಟ್ ಇಂಗ್ಲಿಷ್ ಚಾಪ್ಟರ್ ಏನಂತ ಇತ್ತು ಅಂದ್ರೆ ಎ ಐ ಬಗ್ಗೆ ಯಾವ ತರ ಫ್ಯೂಚರ್ ಅಲ್ಲಿ ಫ್ಯೂಚರ್ ಬಗ್ಗೆ ಇದ್ದಿದ್ದು ಬಿಕಾಸ್ ನಮಗೆ ಅವಾಗ ಕನಸಕೂಡ ಇರಲಿಲ್ಲ ಕೋವಿಡ್ ಬರುತ್ತೆ ನೆಕ್ಸ್ಟ್ ಈ ತರ ಎಲ್ಲ ನಮ್ಗ ಆನ್ಲೈನ್ ಕನಸುಳು ಮಾಡ ಕನಿಸಲು ನಾವು ಅಂದಕೊಂಡಿರ್ಲಿಲ್ಲ ಇದೇ ತರ ನಾರ್ಮಲ್ ಕ್ಲಾಸಸ್ ಅವವಾಗಿಲ್ಲ ಕೋವಿಡ್ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತಂತ ನ ಗೊತ್ತಿರ್ಲಿಲ್ಲ
ಹ್ಮ
ಸೊ ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಫಸ್ಟ್ ಚಾಪ್ಟರ್ ಇಂಗ್ಲೀಷ್ ಚಾಪ್ಟರ್ ಇತ್ತು ಆಯ್ತಾ ಆ ಸರ್ ಆ ಚಾಪ್ಟರ್ ಪಕ್ಕದಲ್ಲಿ ಏನತಾ ಇದ್ದತ್ತು ಫ್ಯೂಚರ್ ಅಲ್ಲಿ ಮಕ್ಕಳು ಆದ್ರೆ ಇವಾಗ ಟ್ವೆಂಟಿ ಟ್ವೆಂಟಿ ಟ್ವೆಂಟಿ ತರ್ಟಿ ರೇಂಜ ಅಲ್ಲಿ ಇದ್ದೀವಿ ಇಯರ್ ಅಲ್ಲಿ ಅದು ಟ್ವೆಂಟಿ ಫೋರ್ಟಿ ಟ್ವೆಂಟಿ ಸೆವೆಂಟಿ ರೇಂಜ್ ಅಲ್ಲಿ ಆ ಒಂದು ಇಯರ್ ಅಲ್ಲಿ ಮಕ್ಕಳು ಈತರೆ ಎಲ್ಲ ಕಾಲೇಜ್ಗೆ ಬರೋದಿಲ್ಲ ಅವೆಲ್ಲ ಆನ್ಲೈನ್ ಮೀಟಿಂಗ್ಸ್ ಇರುತ್ತೆ ಆನ್ಲೈನ್ ಟೆಸ್ಟ್ ಗಳು ಇರುತ್ತೆ ಅವಾಗ ಆನ್ಲೈನ್ ಅಲ್ಲೇ ನೀವು್ ಅಟೆಂಡ್ ಮಾಡ್ಬೇಕು ಹೋಮ್ ವರ್ಕ್ ಅಂತ ಅಂದ್ರೆ ಆನ್ಲೈನ್ಲ್ಲೇ ಸಬ್ಮಿಟ್ ಮಾಡ್ಬೇಕು ಬರ ಅದ್ರ ಬಗ್ಗೆ ಒಂದ್ ಚಾಪ್ಟರ್ ಇತ್ತು ಆ ಕೋ ಇನ್ಸಿಡೆನ್ಸ್ ಏನು ಅಂದ್ರೆ ಆ ಚಾಪರ್ ಮುಗಿದ ತಕ್ಷಣ ನಮ್ ಲೈಫಲ್ಲಿ ಆತರ ಆಯ್ತು ನಾವು ಆವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂದ್ರೆ ಕನ್ಸ್ ಮಾಡ್ತಾ ಇದ್ವಿ ದ ಈ ತರ ಇದ್ರೆ ಎಲ್ಲಾ ಹೆಂಗ ಹೆಂಗ ಇರ್ಬಹುದು ನಮ್ ಜೀನ ಎಷ್ಟ್ ಆರಾಮಲ್ಲ ಕಾಲೇಜಿಗೆ ಬರೋದಿರೋದಿಲ್ಲ ಸ್ಕೂಲಿಗೆ ಹೋಗೋದಿರೋದಿಲ್ಲ ಟೀಚರ್ಸ್ ಹತ್ರ ಎರು ಬದ್ರೂ ಕಕೊಂಡು ಬೈಸ್ಕೊಳ್ಳೋದಿರೋದಿಲ್ಲ
ಹ್ಮ್
ಆರಾಮಾಗಿ ಮನೇಲ್ಲೇ ಕುೂತ್ಕೊಂಡಿಲ್ಲ ಕ್ಲಾಸಸ್ ನೋಡ್ಬಹುದು ನಮಗೂ ಇದ ತರ ಲೈಫ್ ಇದಿದೆ ಚೆನ್ನಾಗಿತ್ತಲ್ಲ ಅಂತ ಅವಾಗ ಇಮ್ಯಾಜಿನ್ ಮಾಡ್ಕೊಂಡ್ ಅಂದಕೊತಾ ಇದ ಇದ್ವಿ ಬಟ್ ಅದಾಗಿ ಸ್ವಲ್ಪ ದಿನಕ್ಕೆ ಆತರ ಆಯ್ತು
ನಾವ್ ಅವಾಗ ಆನ್ಲೈನ್ ಕ್ಲಾಸ್ ಮಾಡ್ತಿತ್ತುರು ಅಲ್ ಬಟ್ ನಮ್ ಕ್ಲಾಸಸ್ ನ ಕರೆಕ್ಟ್ ಕೇಳ್ತಾನೆ ಇರ್ಿಲ್ಲ ಫೋನ್ ಎಲ್ಲೋ ಇಟ್ಬಿಟ್ಟು ನಾವೆಲ್ಲ ಹೋಗೋುದು ಅಲ್ಲಿ ಕ್ಲಾಸಸ್ ಹೋಗ್ತಾನೇ ಇರದು ಬಟ್ ನಾವು್ ಬಟ್ ಅದು ವೇಸ್ಟ್ ಲ್ವಾ ನಾವ್ ಹೆಂಗೋ ಫೀಸ್ ಕಟ್ಟಿ ಸ್ಕೂಲ್ ಗಳಗೆ ಫೀಸ್ ಕಟ್ಟಿನೂ ಅದ್ ವೇಸ್ಟ್ ಆಗ್ ಇ ನಾ್ ಕ್ಲಾಸ್ಸೆ ಕೇಳ್ತಾ ಇರ್ಲಿ ಏನು ಮಾಡ್ತಾ ಇರ್ಲಿಲ್ಲ ಅ ವೇಸ್ ಆಫ್ ಟೈಮ್ ಕೂಡ ವೇಸ್ಟ್ ಆಗ್ತಿತ್ತು ಅಮೌಂಟ್ ಕೂಡ ವೇಸ್ಟ್ ಆಗ್ತಿತ್ತು ಆನ್ಲೈನ್ ಕ್ಲಾಸ್ ಅಂತ ಹ ಹದು ಟೆಕ್ನಾಲಜಿ ಪ್ರಕಾರ ಬಟ್ ಅದನ್ನ ಸ್ಟೂಡೆಂಟ್ಸ್ ಯಾರು ಒಬೆ ಮಾಡಲ್ಲ ಅಂದ್ರೆ ಅದ್ನ್ನ ಪಾಲಿಸಸ್ಕೊಂಡ್ ಹೋಗಲ್ಲ ಅವ್ರು್ಬೇಕು ಉಡನ ನಾವು ಕರೆಕ್ಟ್ ಆಗಿ ಅಂತ
ಹ್ಮ್ ಹೌದು ಸೊ ಆದ್ರೂ ಟೆಕ್ನಾಲಜಿಲ್ಲಿ ಅವ್ರು ಬೇರೆಯವ್ರು ಏನಾದ್ರು ಮಾಡ್ಬೋದಿತ್ತು ಬಿಕಾಸ್ ಅಲ್ಲಿ ಅಮೌಂಟ ವೇಸ್ಟ್ ಆಗ್ಬಾರ್ದು ಟೈಮು ವೇಸ್ಟ್ ಆಗ್ಬಾರ್ದು ಆ ಒಂದು ಎರ ಇಟೆನ್ಕ್ಷನ್ಸ್ ಇಂದ ಮಾಡ್ಬೇಕಿತ್ತು ಅಲ್ವಾ ಸು ಒಂದ ಇನ್ನು ಕಾಸ್ ಕೇಳ್ತಾ ಇದ್ರು ಈ ಮಕ್ಳುಗಳೆಲ್ಲ ಆಡಿಯೋ ವಿಡಿಯೋ ಎಲ್ಲಾ ಆಫ್ ಮಾಡ್ಕೊಂಡು ಗ್ಲಾಸ್ ಆನ್ ಮಾಡ್ಕೊಂಡು ಮಲ್ಗೋವು ಅಥವಾ ಗೇಮ್ ಮಾಡೋದು ಆ ಥರ ಮಾಡ್ತಾ ಇದ್ರು ಬಟ್ ಅದು ಆ ತಥರ ಇರಬಾರ ಇರ್ತಿತ್ತು ಫಸ್ಟ್ ಏನ್ ಮಾಡ್ಬೇಕಿತ್ತು ಅಂದ್ರೆ ಪೇರೆಂಟ್ಸ್ಗೆ ಗೈಡ್ ಮಾಡ್ಬೇಕಿತ್ತು ಇವಾಗ ಮಕ್ಕಳು ಸ್ಕೂಲ್ಗೆ ಬರಕ್ ಆ ಸೊ ನಾವು ಮನೇಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಮಕ್ಕಳಿಗೆ ಆ ಓಮ್ನ ಫೀಲ್ ನ ತೆಗೆದು ಈ ಒಂದು ಆನ್ಲೈನ್ ಕ್ಲಾಸಸ್ ಟೈಮ್ ಅಲ್ಲಿ ಅವರಿಗೆ ಸ್ಕೂಲ್ ಸ್ಕೂಲ್ಂದ ಇದ್ದಾರೆ ಅನ್ನೋ ತರ ಫೀಲ್ ಕೊಡನಿ ನೀವು ಅಂದ್ರೆ ಪೇರೆಂಟ್ಸ್ ಗೈಡೆನ್ಸ್ ಇರ್ಬೇಕಿತ್ತು ಅಲ್ಲಿ ಬಿಕಾಸ್ ಸ್ಟಾರ್ಟಿಂಗ್ ಮ ಆಮೇ ಯಾರು ಕೇಳೋದೇ ಇಲ್ಲ ಈಗ ಜನ ನಾವ ಏನಾದ್ರು ಕಲಿಬೇಕು ಅಂತ ಕೇಳಿಸ್ಕೊತೀವಿ ಬಟ್ ಚಿಕ್ ಚಿಕ್ ಮಕ್ಳು ಅವ್ರ ಅವಾಗ ಏನ್ ಇಂಟ್ರೆಸ್ಟ್ ಇರುತ್ತೆ ಕಲಿಬೇಕು ಅನ್ನೋದು ಬರ ಆಟ ಆ ಅನ್ನೋದು ಇಂಟ್ರೆಸ್ಟ್ ಇರುತ್ತೆ ಆ ಟೈಮ್ ಅಲ್ಲಿ ಪೇರೆಂಟ್ಸ್ಗೆ ಗೈಡ್ ಮಾಡ್ಬೇಕಿತ್ತು ನಿಮ್ ಮಕ್ಳಿಗೆ ಅವರು ಕರೆಕ್ಟ್ ಆ ಕಾನ್ಸಂಟ್ರೇಷನ್ ಆ ಕೂರೋ ತರ ಮಾಡ್ಕೊಡಿ ಓಮ್ಲಿ ಫೀಲ್ ಕೂಲ್ ಫೀಲ್ ಅಲ್ಲಿ ಇರೋ ತರ ಕೊಡಿ ಅಂಡ್ ಅಲ್ಲಿ ಆಡಿಯೋ ವಿಡಿಯೋ ಎರಡು ಆನ್ ಇರಬೇಕಿತ್ತು ಅವಾಗ ಎಲ್ಲಾ ಮಕ್ಳನ್ನು ಕೂತ್ಕೊತಾ ಇದ್ರು
ಹೌದು ಅವ ಕುೂತ್ಕೊಂಡು ಎಲ್ಲಾ ಕರೆಕ್ಟ್ ಕಡೆ ಕೇಳ್ತಾ ಇತ್ತು ಕ್ಲಾಸಸ್ನ ಮತ್ತೆ ಆ ಕಡೆ ಈ ಕಡೆ ಹೋಗ್ತ ಹ್ಮ್
ಹಾ ಯಾವಾಗ ವೀಡಿಯೋ ಆಫ್ ಮಾಡ್ಕೊಂಡ್ ಕುೂತ್ಕೊಳ್ಳಿ ಅಂತಾರೋ ಅಫ್ಕೋರ್ಸ್ ಅವಗ್ ಯಾರು ಮಾಡೋದಿಲ್ಲ
ಹೌದು
ಹಾ ಆ ಟೈಮಲ್ಲಿ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದು ಸುಮ್ನೆ ಫೀಸ್ ವೇಸ್ಟ್ ಒಂದೊಂದು ಇಯರ್ ಎಲ್ಲ ವೇಸ್ಟ್ ಮಾಡಿದ್ದು ದ್ವಿ ನಾವು ನೈತ್ ಎಲ್ಲಿ ಹೋದ್ವಿ ಹಾ ನೈನ್ತ್ ಬರೆ ಮನೆಲ್ಲೇ ಹಾ ಟೆಂತ್ ನಾವು ಆಫ್ ಸೆಮ್ ಇಂದ ಹೋಗಿದ್ದು ಕಾಲೇಜ್ಗೆ
ಹೌದು
ಹ್ಮ್
ಹ್ಮ್
ಸೊ ಇದ್ನೇಲ್ಲ ಚೇಂಜಸ್ ಮಾಡಬೇಕು ಅವ್ರು
ಹೌದು ಚೇಂಜಸ್ ಮಾಡಬೇಕು ಬಟ್ ಆನ್ಲೈನ್ ಕ್ಲಾಸೆಸ್ ಎಲ್ಲ ಮಾಡಲ್ಲ ಬಟ್ ಕ್ಲಾಸ್ ರೂಮ್ ಅಂತ ಆಪ್ ಮಾಡಬೇಕು ಆ ಆಪ್ ನೋಟ್ಸ್ ಕಳತಾರೆ ಕ್ಲಾಸ್ ಮಾಡ್ತಾರೆ ಅಸೈನ್ಮೆಂಟ್ ಸಹ ಅದ್ರಲ್ಲೇ ಕೊಡ್ತಾರೆ ಇನ್ನು ಅಸೈನ್ಮೆಂಟ್ಸ್ ಅದ್ರಲ್ಲೆ ಕೊಡಕ್ ಸ್ಟಾರ್ಟ್ ಮಾಡುದ್ರೆ ಬುಕ್ ಎಂತಿಕೆ ಪೆನ್ ಎಂತಿಕೆ
ಹೌದು ನೆಕ್ಸ್ಟ್ ಅದೇ ನೋಡು ಇವಾಗಿದ್ನೇಲ್ಲ ನಮ್ ಕಾಲೇಜ ಅಲ್ ಸ್ಟಾರ್ಟ್ ಮಾಡಿದಿದ್ದಾರೆ ಆಯ್ತಾ ತ ಏನು ಕ್ಲಾಸು ರೂಮ್ ಅನ್ನೋ ಒಂದು ಆ್ಯಪ್ ಅದರಲ್ಲೇ ನೋಟ್ಸ್ ಕಳಸೋದು ಅದರಲ್ಲೇ ಅವರ ಅಸೈನ್ಮೆಂಟ್ ಕೊಡ್ತಾರೆ ನಾವು ಅದರಲ್ಲೇ ಸಬ್ಮಿಟ್ ಮಾಡೋದು ಇತರ ಇನ್ನು ಇನ್ನೂ ಮಕ್ಕಳಿಗೆಲ್ಲ ಬಂದಿಲ್ಲ
ಇದು ಈಗ ಹೆಂಗಾಗ್ಬಿಟ್ಟಿದೆ ಆಯ್ತು ಫ್ಯೂಚರ್ ಇವಾಗ ನಾವು ಬರೀತೀವಿ ಆಯ್ತಾ ಬರ್ಬಿಟ್ಟು ನಾವು ಸೆಂಡ್ ಮಾಡ್ತೀವಿ ಅದ್ನ್ನ ಯಾರೋ ಬರ್ದಿರೋದನ್ನ ನಾವು ಫೋಟೋ ಹೊಡ್ಕೊಂಡು ಕೂಡ ಸೆಂಡ್ ಮಾಡ್ಬಹುದಲ್ಲ ಅದೆಲ್ಲ ಅವ್ರ್ಗೆ ಹೆಂಗ್ ಗೊತ್ತಾಗುತ್ತೆ ನಾವೇ ಬರ್ದಿದೀವ ಬೇರೆವ್ರ್ ಬರ್ದಿದೀವ ಈವಾಗ ಕಾಮನ್ ಸೆನ್ಸ್ ಅದೇ
ಅದಕ್ಕೆ ಏನ್ ಮಾಡಬೇಕು ಗೊತ್ತಾ ಒಂದು ಕ್ಲಾಸ್ ರೂಮ್ ಆ್ಯಪ್ ಅಲ್ಲಿ ಅವ್ರು ಜಾಯ್ನ್ ಆಗ್ತಾರಲ್ವಾ ನಾವೀಗ ಯಾವ್ದಾದ್ರು ಒಂದು ಐಡಿ ಕ್ರಿಯೇಟ್ ಮಾಡ್ತೀವಿ ಅಲ್ವಾ ನಮ್ದೇ ಆದಂತ ಒಂದು ಅಕೌಂಟು ಆ ಟೈಮಲ್ಲಿ ನಮ್ಮ ಹ್ಯಾಂಡರೈಟಿಂಗ್ ಫಸ್ಟ್ ಇವಾಗ ಎ ಐ ಎಲ್ಲ ಡಿಟೇಕ್ಟ್ ಮಾಡುತ್ತೆ ಎಲ್ಲದು ಗೊತ್ತಿರತ್ತೆ ಅದೇ ತರ ಆ ಮಕ್ಳಿದೊಂದು ಆ್ಯಂಡ್ ರೈಟಿಂಗ್ ನ ಡಿಟೆಕ್ಟ್ ಮಾಡ್ಕೊಂಡ ಇಟ್ಕೋಬೇಕಿತ್ತು ಇವಾಗ ಯಾರ್ ದೆ ಆಗಲಿ ನಂದ ಹ್ಯಾಂಡ ರೈಟಿಂಗ ಅಂತಂದರೆ ಯಾವಾಗ ಅದ್ರು ಒಂದು ಹ್ಯಾಂಡ್ ರೈಟಿಂಗ್ ಇರುತ್ತೆ ಚೇಂಜ್ ಆಗೋದಿಲ್ಲ ನಿಂದ ಹ್ಯಾಂಡ್ ರೈಟಿಂಗ್ ಅಂದ್ರೆ ಅದೊಂದ ಹ್ಯಾಂಡ್ ರೈಟಿಂಗ್ ಇರುತ್ತೆ ಅ ತರ ಮಕ್ಕಳುನು ಅವ್ರು ಯಾವ್ ಹ್ಯಾಂಡರೈಟಿಂಗ್ ಅಲ್ಲಿ ಬರೀತಾರಲ್ವ ಅದೊಂದ ಹ್ಯಾಂಡರೈಟಿಂಗ್ದು ಫೋಟೋ ತೆಗೆದು ಎ ಐ ಡಿಟೆಕ್ಟ್ ಮಾಡ್ತ ಡ್ಕೊಂತು ಅಂದ್ರೆ
ಹ್ಮ್
ಆಗ ತುಂಬಾನೆ ಯೂಸ್ ಆಗುತ್ತೆ ಸೊ ದಟ್ ಆ ಮಕ್ಳು ನಾಳೆ ಎಲ್ಲಾದ್ರೂ ಬೇರೆಯವ್ರದು ಹ್ಯಾಂಡ್ರೈಟಿಂಗ್ ಅಪ್ಲೋಡ್ ಮಾಡಿದ್ರು ಅಂದ್ರೆ ಅದು ತಗೊಳೋದಿಲ್ಲ ಸೊ ಈಥರ ಎಲ್ಲ ಅಲ್ಲಿ ಚೇಂಜಸ್ ಮಾಡಬೇಕು
ಹಾ
ಹ ಮೆತ್ತೆ ಅವ್ರ್ ಸೋರ್ಸಸ್ ಯಾವ್ದ್ಯಾವ್ದ್ ಯೂಸ್ ಮಾಡಿದ್ರು ಏನೇನ್ ಸೋರ್ಸ್ ಕಲೆಕ್ಟ್ ಮಾಡ್ಕೊಂಡರು
ಹ್ಮ್
ಅದೆಲ್ಲ ಅದ್ರಲ್ಲಿ ಅಪ್ಲೋಡ್ ಮಾಡೋತರ ಇರಬೇಕು ಬಿಕಾಸ್ ನಾವು ಡೈರೆಕ್ಟಾಗಿ ಕಾಪಿ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಮಾಡ ಹಾಕ್ತಿವಿ ಅಲ್ವಾ ಅದ ಗೊತ್ತಿರುತ್ತೆ ಲೆಕ್ಚರ್ಸ್ಗೆ ಅದ್ರು ಬಗ್ಗೆ ನಮ್ಗೆ ಯಾವ್ ನಾಲೆಡ್ಜ್ ಕೂಡ ಇರೋದಿಲ್ಲ ಸುಮ್ಮನೆ ಕಾಪಿ ಮಾಡ್ತೀವಿ ಪೇಸ್ಟ್ ಮಾಡ್ತೀವಿ
ಹಾ
ಹಾ ಸೊ ನಾವ್ ಯಾವ್ದ್ಯಾವ್ದ್ ಸೊರ್ಸ್ ನ ರೆಫರ್ ಮಾಡ್ತೀವಿ ಅದೆಲ್ಲದು ಅದ್ರಲ್ ಸರಾಬೇಕಬೇಕು
ಮತ್ತೆ ಹಲೋ
ಹಾ ಹೇಳಿ
ಕೇಳ್ಸ್ತಿಲ್ವಾ ಎಂತ ಚೆನಟಾದಿ
ಕೇಳಿಸ್ತಾ ಇದೆ ಏನ್ ಮಾಡ್ತಾ ಇದು
ಮತ್ತೆ ಎಷ್ಟೋ ಜನಕ್ಕೆ ಹುಷಾರರ್ ಜವರ ಬ ಏನ್ ಆಗ್ತಿದೆ ಅಂದ್ರೆ ಪಾಪಾ ತುಂಬಾ ಚನ ಫೀವರ್ ಇವಾಗೆ ಬರ್ತ ಎಲ್ಲಗೂ
ಕಾಲದಲ್ಲಿ ಮಳೆ ಬಂತು ಅಂತ ಅಂದ್ರು ಅಷ್ಟು ಯಾರಿಗೂ ಇ ಸ್ವಪ್ನಂ ಭರ್ತ ಇರನಿಲ್ಲ ಬಟ್ ಇವಾಗ ಸ್ವಲ್ಪ ವೆದರ್ ಚೇಂಜಸ್ ಆಯ್ತು ಅಂತ ಅಂದ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ ಬರ್ತದೆ ಹ್ಮ್
ಮ ಪಟ್ಟಟಾಕಕ್ಕೆರೈ ಬಾಗನ ಪ
ಹೌದು ಬಿಕಾಸ್ ನಮ್ಮಲ್ಲ ಹ್ಯುಮಿಡಿಟಿನ ಇಲ್ಲ ಯಾವದೇ ತರದ ವೆದರ್ ಇದ್ರುೂನು ಅದನ್ನ ನಾವು ತಗೊೊಳ್ಳುವ ಅದಕ್ಕೆ
ಹಿಂಗೇ ಅವಾಗ ಚಲ ಯಾರು ಚರಿ ಬರ
ಹ್ಮ್
ಹ
ಹಾ ಮಕ್ಕ ಏನ್ ಮಾಡ್ತಿದ್ದ ಊಟ ಆಯ್ತಾ
ಹಾ
ಹ್ಮ್
ಅಂತ ಆಯ್ತು
ಹಾ
ತ್ತೆ
ಮತ್ತೆ ಏನಿಲ್ಲ ಸರಿ ತಗೋ ಬಾಯ್
ಹ್ಮ್